ಹಾ ಆಯ್ತುಣಪ್ಪ ನಿಂದ ಹಾ ಆರಾಮ ನೊಡಪ್ಪ ಇನು ರಮೇಶ ನನ್ಗ ಒಂದ್ ಎಲ್ಪ್ ಆಗ್ಬೇಕ ಇತ್ತಲ್ಲ ನಿನ್ ಕಂಡೀಷನ್
ಹೇಳು
ನಾನು ಹಿಂಗೆ ಒಂದು ಮೊನ್ನೆ ನಿಮ್ಮ ಹಾಸ್ಟ್ಲಕ್ ಬಂದಿದ್ನಪ್ಪ ನೀಗರ ಹಾಸ್ಟ್ಲಕ್ಕ
ಹ ರೀ
ಅಲ್ಲಿ ಹುಡು ಹುಡುಗರು ಹಿಗೆ ನಮ್ಕ್ೊಂದಂದು ಅಸೈನ್ಮೆಂಟ್ ಕಟ್ಟಲ್ಲ ನಮ ಕಾಲ ದಲ್ಲಿ ಯಾವ್ದ ಒಂದು ಸಂಸ್ಕ ಯಾವ್ದ ಒಂದು ಗ್ರಂಥದ ಬಗ್ಗೆ ಬರ್ಕೊ ಬರ್ಬೇಕು ಒಂದು್ ಹದ್ದರಿಂದ ಇಪ್ಪತ್ತು ಬೇಜು
ಹಾ ಹಾ ಹಾ
ಅದು ನೀವು ಓನ್ ಹೊಡಲ್ಲಿ ಬರ್ಬೇಕು ನಾವು ನಮ್ ಓನ್ ಹೊರಡಾಗಿ
ಹ ಬರ ನಳೆ
ಅದೇ ನಾನು ಮಹಾಭಾರತ ಬಗ್ಗೆ ಬರಿಬೇಕಂತ ನಾ್ ಮಾಡಿದ್ದೆ
ಏ ಬರೀ ಎಂತ ವಿಷಯದ ಬಗ್ಗೆ ಹೇಳಿ ಮಹಾಭಾರತಾ ನಮ್ ಪ್ರೀತಿಯ ಮಾಹಭಾರತ ರೀ ಅದ
ಹಾ ಅದೇ ನಾನ್ ಹಂಗೆ ಹುಡುಗರು ಬಳಿ ಕೇಳ್ತಾ ಇದೆ ಯಾರಿಗಾದ್ರುೂ ನನ್ಗ್ ಗೊತ್ತಿಲ್ಲ ಅಷ್ಟು ನಾನು ಅ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಓದ್ಬೇಕಾಗಿತ್ತು ನಾವು ಓದಿಲ್ಲ ಅದು ನಮ್ ತಪ್ಪು
ಅಣ್ಣ ಅದು ಓದಿದ್ರ ಅರ್ಥ ಆಗದಲ್ಲಣ್ಣ ನೋಡ್ಬೇಕು ನೋಡಿದ ಮೇಲೆ ಅರ್
ಹೌದೌದು ಹೌದು ಆತರ ನೋಡ್ಬೇಕಾಗಿತ್ತು ನಾವು ನೋಡಿಲ್ಲ ಅದಕ್ಕಾಗಿನ್ನ ಯಾರು ಅಂದ್ರು ನಮ್ ರಮೇಶ್ನ ಅ್ರಲ್ಲ ಅದ್ರ ಬಗ್ಗೆ ಎಲ್ಲ ಬಗ್ ಗೊತ್ತು ಮಾಹಿತಿ ಅಂತ
ಹಾ ಹಾ
ಹ ಒಂದ್ ಸ್ವಲ್ಪ ಗೊತ್ತಿರೋ ಅಷ್ಟು ನಮ್ಗೆ ಇನ್ಫಾರ್ಮೇಶನ್ ಕೊಟ್ರೆ ನಾವ್ ಅಸೈನ್ಮೆಂಟ್ ಬರ್ತಾ ಇದ್ವ ನಾನು ಅನ್ಸಿಕೆ
ಅಣ್ಣ ಅದು ಹೇಳಕೊತ್ ಕುಂತ್ತ್ರಣ್ಣ ಇವತ್ತು ನಾನು ಇವತ್ತು ನೈಟ್ ಎಂಟು ಗಂಟೆಗೆ ಏ ಅಂದ್ರ ಮತ್ ನಳೆ ನೈಟ್ ಎಂಟ ಗಂಟೆರೆಗಗೆ ಹೇಳಿದ್ರ ಕಮ್ಮಿನೇ ಅದ್ರಗ್ಗೆ
ಇಲ್ಲ ಆದಷ್ಟು ಸಂಕ್ಷಿಪ್ತವಾಗಿ ಒಂದು ಹದ್ ನಿಮಷದಾಗ ವಿವರಣೆ ಮಾಡಿಬಿಡು ಸಾಕಷ್ಟು ಅಷ್ಟೇ ಬರ್ತೀನಿ ನಾನುು ಬಾಳ ಬೇಕ ಇಲ್ಲ ಹಾ
ಹಲ್ಲೋ ಆ ಯಾರು ಅಸ್ತಿನಪುರಕ್ಕೆ ಇವ್ ರಾಜರ ಇರ್ತಾರ ಇಬ್ರು
ಹ್ಮ
ಇಬ್ಬರು ರಾಜ ಇರ್ತಾರಾ ಅದ್ರೊಳಗ ಏನಣ್ಣ ಏನೋ ಸೂರ್ಯದೇವಂದ ಒಂದು್ ಶಾಪ ಇರ್ತಣ ಮನೆತನಕ
ಹ ಅವೌದಾ ಹಾ
ಅಸ್ತನಪುರ್ಗ ಸೂರ್ಯ ದೇವನ್ ಶಾಪ್ ಇರ್ತಾನ ಹಂಗಾಗಿ ಅಲ್ಲಿ ಏನಾಗಬಿಡ್ತೈತಿ ಇವನು ಅಸ್ತನಾಪುರ್ ರಾಜ ಗಂಗಾ ಮಾಾತ ಜೊತೆ ಒಂದು ಒಡನಾಟ ಇಟ್ಕೊಂಡಿರ್ತಾನೆ ನಾನು
ಯಾರ ಅಷ್ಟತಿಿನ ಪುರ ರಾಜಾ
ಹತ್ತನಪುರ ರಾಜ ಗಂಗಾಮತೆ ಒಂದಿಗೆ ಒಡನಾಟ ಇಟ್ಕೊಂಡು ಬೀಚ್್ಮ್ಯಾ ಅಂತ ಹೇಳಿ ಒಬ್ ಇನ್ನ ಹುಟ್ಟಿಸ್ತಾರಣ ಇಬ್ಬರು ಸೇರಿ ಇಬ್ಬರು ಸೇರಿ ಅದ ಏನೇನೋ ಸಕ್ರಿಯ ಮಾಡ್ಕೊಂಡು ಭೀಷ್ಮ ಜನಸ್ತಾನ ಅಣ್ಣ
ಓಕೆ ಹಾ ಸರಿ
ಭೀಷ್ಮ ಜೆನ್ಸಿಿಂದ ಆಕಿ ಗಂಗಾಮಾತೆ ಏನ್ ಮಾಡ್ತಾರಣ ಅಸ್ತಿನಪುರ್ದಾಗ ಇದ್ರ ನನ್ ಮಗ ಶಕ್ತಿ ದ ಶೈಲ ಆಗಲ್ಲ ಅಂತ ಹೇಳಟ್ಟ ಅವ್ರಿಗೆ ಪಶರಾಮರ ಹತ್ರ ತಗೊಂಡೋಗ್ ಬಿಟ್ಬಡ್ರಣಮ್ಮ ಭೀಷ್ಮಾಗ
ಭೇಷ್ಮಾಗ ಪರಶುರಾಮ ಹತ್ರ ಬಿಡ್ತಾರೆ ಯಾವ ವಿದ್ಯಾ ವಿದ್ಯಾಭ್ಯಾಸಕಾಗಿ ಬಿಡ್ತಾರೆ
ಹ್ಮ್ ಶಾಸ್ತ್ರ ವಿದ್ಯಾಭ್ಯಾಸ ಮತ್ತೆ ವಿದ್ಯಾಭ್ಯಾಸ ಅಂತ ಹೇಳ್ಬಿಡ್ತಾರ ಅಣ್ಣ ಅವಾಗ ಪರಿಸರ ಅಂಬ್ರ ಏನ್ ಮಾಡ್ತಾರ ಅವ್ನಿಗೆ ಒಂದು ಅತ್ಯುತ್ತಮವಾದ ಯೋಧನ ತಯಾರು ಮಾಡ್ತಾರ ಅಣ್ಣ
ಹಾ ಹಾ
ತಯಾರ್ ಮಾಡಿ ಆಮೇಲೆ ಏನ್ ಮಾಡ್ತಾರ ಇಲ್ಲಿ ಅಸ್ತಿನಪುರದಾಗಿದ್ರ ಅವ್ರ ತಮ್ಮ ಬರ್ತ ನಡ ಭೀಷ್ಮಗ
ಹ ಹಾ ಹಾ ಹ
ನಾನು ಸ್ಟಾರ್ಟಿಗೆ ಹೇಳಿದ್ದೀನೆ ನಿಮ್ಗೆ ಇಬ್ರ ರಾಜರು ಅಂತೇಳಿ
ಹೌದೌದೌದು
ಅವ್ರ ತಮ್ಮ ಏನ್ ಮಾಡಿರ್ತಣ ಹೆವಿ ಡ್ರಂಕರ್ ಇರ್ತಣ ಅವ ಅಂದ್ರ ಕುಡ ಕುೃತನ ಮರ ಮದ್ಯಪಾನ ಸೇವನೆ ಮಾಡೋದು ಮಜಾ ಮಾಡೋದು ಅವ್ನಿಗೆ ಏನೋರು ರಾಜ್ಯ ರಾಜ್ಯ ಹೇಳ್ಬೇಕು ನಾನ್ ಅನುಭವಿಸ್ಬೇಕು ರಾಜ್ಯನ ಮುನ್ನಡೆಸ್ಬೇಕು ಅನ್ನೋದು ಏನು ಇಲ್ಲ ನಾನ್ ಹತ್ರ ಬರ್ ಊಟ್ಟ ಕುಡಿಬೇಕು ತಿನ್ಬೇಕು
ಹೌದಾ ಹಾ
ಹಂಗಾಗಿ ಒಂದಿನ ಏನ್ ಮಾಡ್ತಾನಣ್ಣ ಅವ ಕುಡಿದ ಆಮದಿನಲ್ಲಿ ಅವ್ರ ರಾಜ್ಯದ ಬಾರ್ಡರ್ ಬಿಟ್ಟ ಬೇರೆ ರಾಜ್ಯದನಾಗ ಕಾಲ ಇಟ್ಬಿಟ್ಟ ಬೇರೆ ರಾಜ್ಯದೊಳ ಹೋಗಿರ್ತ ನಡ
ಹೌದ ಇವ ಯಾರು ಇವ ಯಾರು ದುಶ್ಮನ್ ತಮ್ಮ
ಭೀಷ್ಮ ತಮ್ಮ ಪಾಂಚಾಲ ರಾಜ್ಯದ ಒಳಗ ಇರ್ತಾನ ನಣ್ಣ
ಪಾಂಚಾಲ ರಾಜ
ಪಾಂಚಾಲ ರಾಜ್ಯದೊಳಗೆ ಹೋದಾಗ ಅಲ್ಲಿರೋ ರಾಜ್ಯ ಏನ್ ಮಾಡ್ತಾನ ನೀನು ನಮದು ಶತ್ರು ಇ ಶತ್ರು ಇದ್ದಾವ ನಮ್ಮ ರಾಜ್ಯದೊಳಗೆದ ಬಂದ ಅಂತೇಳ ಕಟ್ಟಿಯಾಗಿ ಅವನಿಗೆ ಜನರ ಸಮ್ಮುಖದೊಳಗೆ ಶಿರಾಚ್ಛೇದನ ಮಾಡಕಕ್ ತಯಾರಾಗಿರ್ತದಣ
ಓ ಹೋ ಹ ಹ ಹ್ಮ
ಆ ಟೈಮ್ಲ್ ಏನ್ ಮಾಡತಾನ ಭೀಷ್ಮ ಒಬ್ನೇ ಹೋಗ್ಬಟ್ಟು ಅಲ್ಲಿರೋ ಸೈನಿಕರಿಗೆಲ್ಲ ಹೊಡೆಡದು ರಾಜನ ಹೊಡದು ಅವ್ರು ತಮ್ಮ ಬಿಡ್ಸ್ಕೊಂಡ್ ಬರ್ತಾನಣ ಅಷ್ಟು ಶಕ್ತಿ ಇರ್ತೆ ಅಕ ಪರಶರಾಮ್ ಶಿಷ್ಯ ಅಲ್ಲ
ಹೌದೌದು ನಾನ್ ದೊಡ್ಡ ಗುರು ಹ ರೈಟ್ ಹ
ಬುಡಸ್ಕೊ ಬಂದಿಂದ ಅವತ್ತೇ ಹೇಳ್ತಾರ ಅಣ್ಣ ಅವರು ಅವನಿಗೆ ಭೀಷ್ಮಕ್ ವಾರ್ನಿಂಗ್ ಮಾಡ್ತಾರ ಭೀಷ್ಮ ಇದು ಸರಿಯಲ್ಲ ಮುಂದೊಂದ್ ದಿನ ಅನುಭವಿಸತೆ ಅಂತೇಳಿ ಅವಾಗ ಹೇಳ್ತಾರಣ್ಣ
ಹ್ಮ್
ಅವಾಗ ಭೀಷ್ಮೆ ಹತ್ರಣ ಆಯತು ಮುಂದ್ ಬಂದಿರೋದ ಮು ನೋಡೋಣ ಇವಾಗ ಪ್ರೆಸೆಂಟ್ ಮಾತಾಡೋಣ ಅಂತೇಳಿ ಕರ್ಕೊ ಬರ್ತಾಣ ಕರ್ಕೊ ಬಂದಿಂದ ಭೀಷ್ಮ ಯಾಕಂದ್ರ ಭೀಷ್ಮನ ತಮ್ಮ ಬೇರೆಕಿ ಮಗಣವ ಅವ್ರ ಗಂಗಮತೆ ಮಗ ಅಲ್ಲವ ಭೀಷ್ಮರ ಅಪ್ಪಗ ಇಬ್ಬರು ಹಳ್ತೇಣ ಒಬ್ರು ಮೀನಾ ಹಿಡತಿರ್ತಾರ
ಹಾ ಹಾ ಹ
ಮೀನಾ ಹಿಡಿಯಕಿ ಮಗ ಕುಡಕರ್ತಣ್ಣ ಈ ಗಂಗಾಮತೆ ಮಗ ಭೀಷ್ಮಾಣ
ಹೌದಾ ಹ
ಹಿಂಗಾಗಿ ಅವ ಕುಡ ಪಟ್ಟಾಭಿಷೇಕ ಅದ್ಕ ಮಾತು ಒಂದಿರ್ತಣ ಯಾಕಂದ್ರ ಗಂಗಾ ಮಾತ ಅನ್ನಕ ಏನು ಜೊತಿ ಬರೇ ಸಂಸಾರ ಮಾಡಕ್ ರ್ಲ ನಾ ಬರೀ ಒಂದು ಸಂತಾನ ಉತ್ಪತ್ತಿ ಮಾಡಿ ಶಿ ಗಂಗಾ ಮತ್ತೆ ನೀರಲ್ಲಿ ಇರ ನೀರಾಗಾಗಿ ಇರ್ತ ಅಣ್ಣ ಈಕಿ ರಾಜ್ಯದ ಗಿರಕಿ ಮಗನಿಗೆ ಪಟ್ಟಭಿಷೇಕ್ ಮಾಡ್ತಾರ ಅಣ್ಣ
ಹ ಹೌ ಹ
ಅವಾಗ ಏನ್ ಮಾಡ್ಬಿಡ್ತಾನ ಭೀಷ್ಮ ಏನ್ ಮಾಡ್ತಾನ ನನ್ನ ನಿಂದ ಫ್ಯಾಮಿಲಿಯ ನ ಹೊಡಿತದ ಅಂತ ಹೇಳ್ಬಿಟ್ಟು ಒಂದು ಆಹ ಗಂಗಾ ಮತ್ತೆ ಮ್ಯಾಗ ಹಣಿ ಮಾಡ್ತಾನಣ್ಣ ನಾನನ್ ಜೀವ ಇರೋವರೆಗೂ ನಾನು ಅಹ್ ಅಸ್ತನಪುರ ರಾಜನಾಗಲ್ಲಾ ಅಸ್ತನಪುರದ ಸೇವಕನಾಗಿರ್ತನ ಅಂತೇಳಿ ಒಂದು ಪ್ರಮಾಣ ಮಾಡ್ತಾನು
ಓ ಹೋ ಹ ಬಿ ಸವಟತ ಹ
ಹ ಭೀಷ್ಮ ಪ್ರಿತಮ್ಮ ಗಂಗಾಾಮತಿ ಮೇಲೆ ಒಂದು ಕೈ ಕೊಯ್ಕೊಂದ್ಷ್ಟ ಪ್ರಮಾಣ ಮಾಡ್ತಾನಳ ನ ಅವನ್ ರಕ್ತದಿಂದ
ಹ
ಅದನ್ನ ಅದನ್ನ ಅವರು ಅಪ್ಪ ನೋಡಿರ್ತಾನ ಭೀಷ್ಮನ್ ಅಪ್ಪ ನೋಡಿ ಅವನಿಗೆ ಒಂದಂದು ಹೊರ ಕೊಟ್ಟಟ್ಬಿಡ್ತಾನ ಅವನ ಶ್ರದ್ಧೆ ನೋಡ್ಗೆ ನೀನು ಸ ನಿನ್ನ ಮನಸು ಯಾವಾಗ ಸಾಯಬೇಕ ಅನಸುತ್ತೋ ಅವಾಗ ಸಹ ಪ ಅಲ್ಲಿ ತನ ನ ಆಶೀರ್ದ ನಿನ್ ಇತ ಇಛೆ ಮರಣಣ ಹೊರ ಕೊಡ್ತಾರೆಣ ಅವಾಗ
ಹ ಈೀಶ್ವ ಪಿತಾಮಹ ಅವ್ರು ತಂದೆ ಕೊಡ್ತಾರೆರು
ಹ್ಮ ಅವ್ರ ತಂದೆ ಇಚ್ ಮರಣ ಹೊರ ಕೊಟ್ಟಾಗಿಂದ ಅವ್ರದ ಲೈಫ ಚೇಂಜ್ ಬೇರೆ ಬರ್ತಾನ ಅವಾಗ ಇವ್ರು ತಮ್ಮನ್ನು ಪಟ್ಟೆಭಿಷೇಕ ಮಾಡ್ಬೇಕಕ್ ಅಂತ ಹೇಳಿ ಕತಿರ್ತಾರ ಅವ ತಮ್ಮ ಇನ್ನೇ ಕಿಟ ಹಾಕು ಸಿಂಹ ಸಿನಮ ಕೂಡಬೇಕಕ್ ಅಷ್ಟ ಸಲಿ ಬಾಯ ಬ್ಲಡ್ ಲೀಕಾಗಿ ಡೆತ್ ಆಗಿಬಿಡ್ತಾರಣ್ಣ ಅಲ್ಲಿ
ಹ ಅಪ್ಪ
ಆಗನ ಭೀಷ್ಮಾಗ ಸಿಟ್ಟ ಬಂದು ಬಾಣ ತೊಗೊಂಡ್ ಸೀದ ಸೂರ್ಯನ್ ಮ್ಯಾಗ ಬಾಣ ಬೀಸಬ ಬಿಡ್ತಾರಣ್ಣ
ಹ್ಮ
ಯಾಕಂದ್ರೆ ಸೂರ್ಯದೇವನು ಶಾಪ ಇರ್ತೈತ್ತಲ್ಲ ಅವರು ಫ್ಯಾಮಿಲಿಗೆ ಅವಾಗ ಸೂರ್ಯದೇವ ಬಂದು ಕಾಂಪ್ರಮೈಸ್ ಆಗ್ತಾನಣ ಅವಾಗ ಹಿಂಗ ಏನಪ್ಪಾ ನನ್ನದು ತಪ್ಪ ಆಯ್ತು ನಾ ಇನ್ ಮುಂದ್ ಆ ತರ ಮಾಡಲ್ಲ ಅಂತ ಹೇಳ ಅಷ್ಟದ್ರಲ್ಲಿ ಯ ಅವ್ ಕುಡ್ಕೋಗ ಒಂದ್ ಲಕ್ಷ ಕ ಮಾಡಿರ್ತಾರಣ ಅವನಿಗೆ ಎರಡು ಮಕ್ಕಳ ಆಗಿರ್ತಾವ ಎರಡು ಮಕ್ಳ ಅಂದ್ರ ಪಾಂಡು ಹಬ್ಬ ಧೃತರಾಷ್ಟ್ರ ಹಬ್ಬಣ್ಣ
ರ್ ಅಷ್ಟ ಕೊಂಡು ಓಕೆ ಓಕೆ ಹ್ಮ
ಅವರು ಅವರಿ ಇಬ್ಬರು ಹುಟ್ಟು ಅವರಿಬ್ರು ಯಾವಾಗ ಹುಟ್ಟ ಇಟ್ಟರ ಅದ ಟೈಮ ಅದೇ ಡೇಟಿಗೆ ಅವ್ರರು ಮನ್ಯ ಕೆಲಸ ಮಾಡಕ್ ಒಬ್ಬ ಹಳಿಗೆ ಇನ್ನೊಂದು ಗಂಡ ಮಗ ಹೊಡ್ತದಣ್ಣ
ಹಾ
ಅವನೇ ಅವರು ತಮ್ಮ ಅಂದ್ರೇನು ಅವನೇ ಇವತಣ ಯಾರು ಅವ್ರ ಮಂತ್ರಿ ಇರ್ತ ನೋಡು
ಹಾ ಯಾರು ಈ ಶಕುನಿ
ಅಲ್ಲಣ್ಣ ಅಲ್ಲ
ಹ್ಮ ಹ್ಮ್ ಹ್ಮ್ ಹಾ ಇರ್ಲಿ ಮುಂದೆ ಮುಂದೆ ಕಂಟೆ ನೋಡು ಹಾ
ಭೀಷ್ಮನ್ ಹತ್ರ ಭೇದ ಭಾವ ಏನು ಇರಲ್ಲಣ್ಣ ಎಲ್ಲರೂ ಒಂದೇಏನತರ ಇರ್ತಾನ ಯಕ್ರ ಅವ್ರ ಮನೆಗೂ ಅವ ಅದೇ ದಿನ ಎರಡು ಮಕ್ಕಳು ಇಟ್ಟೆವಂದ್ರೆ ಅವ್ರ ಮನೆಯಾಗ ಶೇವಕ್ಕಗೂ ಅದೇ ದಿನ ಒಂದು ಗಂಡು ಮಗು ಇಟ್ಟರ್ತದಣ್ಣ
ಹ
ಅದು ಗಂಡು ಮಗು ಶೇವಕ್ಕಿ ಮಗ ಆದ ಅದನ್ನ ತಗೊಂದ್ ಇವ್ರ ಇಬ್ಬ್ರ ಜೊತೆ ಸ್ವಂತ ಮಗನ ತರ ಬೆಳಸ್ತಾನ ನಾವ ಇವ
ಹ ಓಕೆ ಓಕೆ ಹ ಹಾ
ಮ ಮಗನ ತರ ಬೆಳಸಿ ಮೂರು ಮಂದಿಿಗೆ ಸರಿಸಾನವಾಗಿ ನೋಡ್ಕೋತಾರ ನಾವು ಹೆಚ್ಚ ಕಮಿ ಏ ನೋಡ್ಕೋಲ್ಲ ಅದ್ರಾಗ ಏನು ಹುಟ್ಟುಟ್ಲೇನೆ ಇವ ದುೃತ ರಾಷ್ಟ್ರ
ಓಕೆ ಓಕೆ ಹೌದು
ಪಾಂಡುವಂಜಾರ ಚೊಲೋ ಇದ್ದ ಸಲಯಗ ದೃತ್ ರಾಷ್ಟ್ರಗ್ ಬ ಪಟ್ಟ ಅಭಿಷೇಕ ಮಾಡಲ್ಲ ಯಾಕಂದ್ರೆ ದೊಡ್ಡವ ದೃತ್ ರಾಷ್ಟ್ರ ಇರುತನ ಹಂಗಾಗಿ ಪಾಂಡು ರಾಜಾಗ ಸಣ್ಣವ ಇದ್ರುನು ಅವನಿಗೆ ಮಾಡ್ತಾರೆಣ್ಣ ಪ ಅಟ್ಟವಶ್ಯಕ
ಹಾ ಹಾ ಹಾ
ಮಾಡಿದಾಗ ಫಸ್ಟಿಗೆ ಪಾಂಡು ಒಂದು ಮದುವಿ ಮಾಡೋಕಂತ್ರ ಅವನಿಗೆ ಯಾರು ಹೆಣ್ಣ ಕೊಡಲ್ಲಣ್ಣ ಕುಟ್ಟಿದ್ದ ಸಲಾಗಿ ಹಂಗಾಗಿ ಪಾಂಡುಗ ಕುಂತಿಗೆ ಕೊಡ್ತಾರಣ ಕುಂತಿ ಕೊಡಣ್ಣ ಹ ಹಂಗೆ ಒಂದಿನಾನೂ ಅವರು ಸ ಹಿಂಗ ಸಂಭೋಗ ಮಾಡೆರಲ್ಲಣ ಮಾಡ್ಲಾರ ಒಂದು ರಾಜ್ಯದ ಮಾಗ ಯುದ್ಧ ಮಾಡಕ್ ಹೋದಾಗ ಅಲ್ಲಿ ಇವ್ ನೋಡಗಸಿ ಬಾರಿ ಸುಂದರವಾಗಿರ್ತಾನ ಅಣ್ಣ ಪಾಂಡುರಾಜ
ಹಾ
ಹ ಪಾಂಡರಾಜನ್ ನೋಡಿ ಅಲ್ಲಿರೋ ಯಾವ್ದೋ ಒಂದ್ ರಾಜ್ಯ ಬಂದ ದ್ರು ಅವನಿಗೆ ಇನ್ನೊಂದು ಹೆಣ್ಣು ಹೊರವಾಗಿ ಕೊಟ್ಟು ಕಳಸ್ತಾರೆ ಮದಿವಿ ಮಾಡಿ ಹಲೋ ಹಲೋ ಹಲೋ ಹಲೋ ಹ್ಮ್